ಹಾ
ಮಾಡ್ಬಾರದು ಅಂತಿದ್ದೆ ಮೇಲೆನಾಯ್ತು-
ನಾನ ಮಾಡಬಾರ್ದಂತೆ ಆಮೇಲೆ ನಮ್ಮ ನಮ್ಮ ಪಪ್ಪು ಹೊರಗಡೆ ಹೋಗಿದ್ದ
ಹ್ಮ
ಎಲ್ಲೊ ಎರಡ್ಮೂರ್ ಸಲ ಮಾಡಿದ್ದಾರೆ ಸ್ವಿಚ್ ಆಫ್ ಸ್ವಿಚ್ ಆಫ್ ಅಂತ ಬಂದೈತೆ.
ಹ್ಮ
ಆ ನಮ್ಮ ಅಕ್ಕ ನಮ್ಮ ಅಕ್ಕ ನಮ್ಮ ಅಕ್ಕ ನಮ್ಮ ಅಕ್ಕ ಇದಳಲ್ಲ ನಮತ್ತೆ ಮಗ್ಳು ಅವ್ಳ್ ಫೋನಿಗ್ ಮಾಡಿದ್ದಾರೆ. ಆವಳಿ ಏನಿಕ್ ಸ್ವಿಚ್ ಆಫ್ ಏನಿಕ್ ಸ್ವಿಚ್ ಆಫ್ ಆಗೖತೆ ಫೋನ್ ಮಾಡ್ತೀಲ್ವ ಅಷ್ಟ್ ಹಂಗೆ ಹಿಂಗೆ ಅಂತ ರೇಗ್
ಆಲ್ ನಾನೇ ಬಿಡು ಅಮೇಲ್ ನಮ್ಮ ನಮ್ಮ ಚಿಕ್ಕಪ್ಪರು ನಮ್ಮ ಚಿಕ್ಕಿರು ನಮ್ಮ ಚಿಕ್ಕಪ್ಪ ಇಬ್ರು ಮಾಡಿದ್ದಾರೆ.
ಹ್ಮ
ಅಷ್ಟಿದಿನಿಂದ ಮಾಡ್ದೇವ್ರರು ಎಲ್ಲ ಅವಾಗ್ಲೇ ಸ್ವಿಚ್ ಆಫ್ ಮಾಡ್ತಿರೋ ಟೈಮಲ್ಲೇ ಮಾಡಿದ್ದಾರೆ.
ನಾನ್ ಅದ್ಕೆ ಹೇಳಿದು ಮಾಡ್ಕೊಬಾರ್ದಾತರ ಎಲ್ಲ.
ಹ ಆಮೇಲ್ ಆಮೇಲ್ ಭೂಮಿಕಾನೂ ಮಾಡಿದ್ದಾಳ ಬೆಳಿಗ್ಗೆನೆ ಒಂಬತ್ತುವರೆಗೇನೊ ಮಾಡಿದ್ದಾಳೆ. ಹಾ ಮಸ್
ಮತ್ತೆ ಯಾರೆದ್ರು ಮಾಡಲ್ಲ ಅಣ್ಣೆ ಮಾಡದಾಗಿದಲ್ಲ. ಹ್ಮ ಅದ್ನೆ ತಾನೇ ನಿನ್ನೆ ಹೇಳಿದ್ದು.
ಇಲ್ಲಿ ಒಂದ್ ಸ್ವಲ್ಪ ಮಂಗ್ಗಳಾರತಿ ಬೀಳ್ತಲ್ಲ ಅದಕ್ಕೆ.
ಹ್ಮ್
ಯಾರು ಮಾಡ್ ಯಾರು ಮಾಡ್ತಿ ಆಕ್ಚುಲಿ ಯಾರು ಮಾಡ್ತಿರ್ನಿಲ್ಲ ಇಷ್ಟ್ ದಿನ ಅದೇನಪ್ಪ ಬೆಳಿಗ್ಗೆನೆ ಎಲ್ಲ ಮಾಡ್ಬಿಟ್ಟವ್ರೆ. ಆಮೇಲೆ ನಾನುವೆ ಮೂರ್ ಗಂಟ್ ಲೊ ಮೂರುವರೆಗೆ ನಮ್ಮ್ ಚಿಕ್ಕಿಗೆ ಫೋನ್ ಮಾಡಿ ಮಾತಾಡ್ದೆ.
ಹ್ಮ ಅದೇ ಮಂಗಳ್ ತಿ ಮಾಡ್ಬಾರ್ದಾಗಿತ್ತು ಪೂಜೆನೆ ಮಾಡ್ಬ್ ಇಷ್ಟ್ ಮಾಡ
ಸಧ್ಯ ಅಮ್ ಯಾರು ಮಾಡಲ್ವಲ್ಲ ಸುಮ್ನ್ ಯಾಕ್ ಕೆ
ನಂಗೂವೇ ಹಿಂಗೆ ಆಯ್ತು.
ನನ್ನ್ ನಾನು ಆಕ್ಚುಲಿ ಏನ್ ಗೊತ್ತಾ ನೈಟ್ ಏನ್ ಏನ್ ಏನ್ ಹೇಳಿರ್ತೀನಿ ಅನ್ಬಿಟ್ಟು ಮಾರ್ನಿಂಗೇ ನೆನ್ಪಿರಲ್ಲ ನನ್ಗೆ ಆ ಕೋಪದಲ್ಲಿ ಏನೇನ್ ಮಾತಾಡ್ತೀನೋ ನನ್ಗೇ ಗೊತ್ತಿಲ್ಲ.
ಅ ಒಂದು ತಿಂಗ್ಳು ಎರಡ್ತಿಂಗ್ಳು ಈಗ ಓದಿರದೆಲ್ಲ ಹೆಂಗ್ ನೆನ್ಪಿಡ್ಕಂಡೇ.
ಓದ ವಿಷ್ಯ ಬೇರೆ ಈ ವಿಷ್ಯ ಬೇರೆ ಇದು ಕೋಪ್ದಲ್ಲಿ ಅದು ಇಂಟ್ರೆಸ್ಟಿಂದ ಓದ್ತೀನಿ.
ಹ್ಮ್
ಇದು ಕೋಪ್ದಲ್ಲಿ ಬಾಯಲ್ಲಿ ಏನೇನ್ ಬರುತ್ತೆ ಎಲ್ಲ ಹೇಳ್ಬಡ್ತೀನಿ ಮನ್ಸಿಂದ ಹೇಳಂಗಿದ್ರೆ ಯೋಚನೆ ಮಾಡ್ ಹೇಳ್ತೀನಿ ಬಾಯಿಲ್ಲಿ ಏನೇನೋ ಹೇಳ್ಬೇಕ
ಬಾಯಿಂದಾನು ಹೇಳಿಲ್ವಲ್ಲ. ಬ ಮೆಸಜೖತೆ ಎ
ಮನ್ಸಿಂದ ಅಂದ್ರೆ ಕರೆಕ್ಟ್ಗಾಗ್ ಹೇಳಿರ್ತೀನಿ ಸುಮ್ನೆ ಕೋಪದಲ್ಲಿ ಸುಮ್ನೆ ಬಾಯಿ ಬಂದಿದ್ದೆಲ್ಲ ಹೇಳ್ಬಿಟ್ಟಿರ್ತೀನಿ ಅಷ್ಟೆ.
ಅದಕ್ಕೆ ನಾ ನೈಟ್ ಇವರ್ದ್ ಇದೇ ತಾನಿ ಯಾವಾಗ್ಲೂ ರಾಮಾಯಣಿ ಅನ್ ಬುಟ್ಟ್ ಸುಮ್ನಾಗಿ ಬಿಡ್ತಿ
ಎಲ್ಲಾ ಟೈಮ್ ಅದೇ ತರ ಆಗಲ್ಲಪಾ ಎಲ್ಲಾ ಟೈಮ್ ಸಂಡೆ ಆಗಲ್ಲ.
ಅ ಯಾವ ಅಲೋ. ಯ ಆ ತರ ಸಿಕ್ ಸಿಕ್ಸ್ ಇಯರ್ಸ್ ಇಂದ ಬೇಕಿತ್ತ.
ಈದ್ ಈ ವಿಷಯಕ್ಕೆಲ್ಲ ನಾನು ಇದೆಲ್ಲ ನನ್ಗೊಂದ ಈ ತರ ವಿಷಯಲ್ಲ ಒಂಥರಾ ಸಿಲ್ಲಿ ಮ್ಯಾಟರ್ ನಾ ತಲೆೇಲೆ ಕೆರ್ಸ್ಕೋರ್ ನೀನು ತಲೆಕೆಡಿಸ್ಕೊಬೇಡ ಅಂ ಹೇಳ್ತಿರೋದು ಎ. ಯಾರ್ ಹೊಡದಿರೋದು ಏನೋ ಬೇಜಾರಾಗಿ ಹೇಳಿ ತ್ತದೆ
ಹ್ಮು
ಹೂ ಇಂಪಾರ್ಟೆಂಟ್ ಆಗಿರದ ಎ ಬಿಡು ಇದೆ ತಾನೆ ಮುಡ್ಬಿಟ್ರ ಮಾರ್ನಿಂಗ್ ರಿಸಲ್ಟ್ ಬೇರೆ ಆಯ್ತದ.
ಹ್ಮು
ಹ್ಮು
ನಾನು ನೈಟ್ ಟೈಮ್ ಕೋಪ್ ತರಿ ಬೈಯೊ ತರ ಏನೋ ಇಟ್ಟಿರ್ತಾರೆ. ರ ಅದೆಲ್ಲ ಸೀರಿಯಸ್ ಆಗೆ ತಕಳಕ್ ಹೋಗಲ್ಲ ಅಯ್ಯೋ ಹಾ
ಬೈಯೋದು, ಜಗಳ ಅದು ಇದು ಎಲ್ಲಾ ಓಕೆ. ಈ ಇದು ಏನೋ ಒಂದು ಹೆಲ್ತ್ ವಿಷಯ ಆಗ್ಲಿ ಏನೋ ಒಂದು ಸೀರಿಯಸ್ ವಿಷಯಗಳ ಆಗ್ಲಿ ಅದೇ ಅದು ಆಥರನೇ ಪೋಲ್ಟ್ರಿ ಆಗ್ಬಾರ್ದು.
ಆ
ಆತರ ಆದ್ರ ಪ್ರಾಬ್ಲಮ್ ಆಯ್ತದ.
ಹ್ಮು
ಇದೇತಾನೆ ಅಂತ್ ಅನ್ಕೊಂಡ್ರ
ಹ್ಮು
ಏ ಅದ್ ಅದೆಲ್ಲಾ ನಂದು ಕೋಪ್ತದಲ್ಲಿ ಏನೇನ್ ಹೇಳಿರ್ತಿನಿ ಬೆಳಕ್ ನಾನೇ ಮರ್ತ ಹೋಗ್ಬಿಟ್ಟ ನಾನೇ ಮಾತಾಡಿರ್ತೀನಿ ನನ್ಗೆ ಅದು ನನ್ಗೆ ನಾನ ಹೇಳ್ ಳ್ತಿಲ್ವಾ ನಂಗ ಅದೊಂದು ಬಿಹೇವಿಯರ್ ಇಷ್ಟ ಆಗ್ತಿಲ್ಲ ನನ್ನಲ್ಲಿ ನನ್ಗೆ. ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಎಷ್ಟೋ ಸಲ ಟ್ರೈ ಮಾಡ್ತೀನಿ ಬಟ್ ಆಗೊದೆ ಇಲ್ಲಾ ಅದು.
ದೇವಿಧಾನಕಿಂತ ಸ್ವಲ್ಪ ಪೇಷನ್ಸ್ ಇಡ್ಕೊಂಡ್ರೆ ಸಾಕು ಆ ತರ ಸಿಚುವೇಷ
ಅಲ್ಲ ಅಲ್ಲಾ ಪೇಷ ಷನ್ಸ್ ಎಲ್ಲ ಜಾಸ್ತಿನೇ ಐತೆ ನನ್ಗೆ.
ನಾನ್ಂದ್ರೆ ಆ ಸಿಚುವೇಶನ್ ಬಂದಾಗ ಆ ಸಿಚುವೇಶನ್ ಬಂದಾಗ ಆ ಅದನ್ನೇ ಪೆಷನ್ಸ್ ಅನ್ನೋದು ಎಲ್ಲಾ ಟೈಮ್ ಜಾಸ್ತಿ ಇರ್ಬೇಕಾಗಿಲ್ಲ.
ಬಂದ್ ಬಿಟ್ಟ ಐತೆ ಅದ್ ಆಕ್ ನಮ್ ನಮ್ಮ ಅಪ್ಪಂಗೂ ಆ ನಮ್ ಚಿಪ್ಪನು ಹಂಗೆ ನಮ್ ಫ್ಯಾಮಿಲಿ ಸ್ವಲ್ಪ ಎಲ್ಲಾ ಹಂಗೆ ಕೋಪ್ತದಲ್ಲಿ ಸಡನ್ ಆಗಿ ರಿಯಾಕ್ಟ್ ಮಾಡ್ಬಿಡೋದು ಆಮೇಲ ಕುತ್ಕೊಂಡು ಓ ಓ ಹೌದ್ ಹೌದು
ಒಂದು ಪೇಷನ್ಸ್ ಅನ್ನೋದು
ಹೌದ್ ದು ಅದ ನೆಕ್ಸ್ಟ್ ಹಂಗೆ ಕ್ಯಾರಿ ಮಾಡ್ ಹೋಗ್ಬಾರ್ದು ಈಗ ಆಯ್ತಾ ಹೂ ಸರಿ ಆಯ್ತು ನೆಕ್ಸ್ಟ್ ನೆಕ್ಸ್ಟು ನಾರ್ಮಲ್ ಆಗಿ ಕಂಟಿನ್ಯೂ ಮಾಡ್ಕೋಬೇಕು ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ಳ ಇಲ್ಲಾ ಲೈಫ್ ಲಾಂಗ್ ಹಂಗೆ ಇರು
ತಾಳ್ಮೆ ಇರ್ಬೇಕು ತಾಳ್ಮೆ ಬೇಕು. ಹ್ಮು ತಾಳ್ಮೆ ಎಲ್ಲಾದ್ರೂ ಇರ್ಬೇಕು. ಬಟ್ ಒಂದೊಂದ್ ವಿಷದಲ್ಲಿ ಅನಿವಾರ್ಯ ಇರಾದ್ರೆ ಬೇಡ. ಹ್ಮು
ನೋಡೋಣ ನೋಡೊ
ಊಟ ಮಾಡ್ ಅಂದ್ರೆ ನೀನೇ ನೀನೇ ಒಂದು ದೊಡ್ಡದಾಗ ಏನೊ ಕನ್ಸ್ ಕಂಡಿದೆ ನಿಜಾಲುವೆ ಅನ್ಕೋ ಬಟ್ ಅದನ್ನ ನಾ ಇನು ರೀಚ್ ಆಗ್ಬೇಕ್. ಅಂದ್ರೆ ಇದ್ನೇಲ್ಲಾ ನೀನು ಫೇಸ್ ಮಾಡ್ಬೇಕು ಜಗಳಾಗಲಿ ಏನೇ ಗ್ಲಿ ಪೇಷನ್ಸ್ ಆಗ್ಲಿ ಸ್ವಲ್ಪ ಸ್ಮೂತ್ ಆಗಿ ಹ್ಯಾಂಡ್ಲ ಮಾಡಿದಾಗ್ಲೆ ನೀನು ಒಳ್ಳೆ ಲೀ ಸಾಧ್ಯ. ನೀನೆ ತಲೆ ಕೆಡ್ಸಕೊಂಡೊ ಫಿಸಿಕಲಿ ನಾನು ಸರಿ ಇಲ್ಲ ಮೆಂಟಲಿ ನಾನು ಸರಿ ಇಲ್ಲ. ಹ್ಮು ಅದೆಲ್ಲಾ ಆನ್ಸರ್ ಮಾಡ
ಹೌದು ಆಕ್ಚುಲಿ ಅದ್ ಕರೆಕ್ಟ್ ಅದ್ಕೆ ಮೆಡಿಟೇಷನ್ ಮಾಡ್ಬೇ ಕು ಒಂದ್ ಸ್ವಲ್ ಪಾ ಅದ್ ಏನೋ ಮಾಡತೀನಿ ಸ್ವಲ್ಪ ಜನ ಮಾಡ್ತಿನಿ ನೆಕ್ಸ್ ತ್ತದಿ ಕಂಟಿನ್ಯೂ ಕಂಟಿನ್ಯೂಟಿ ಇರಲ್ಲ
ಓಕೆನೆ ಬಟ್ ವೀಟ್ ಮೈಂಡ್ ಸೆಟ್ ಮಾಡ್ಕಬ್ಯಾಡ್ ಅಂತ್
ಹ್ಮು
ಮತ್ ಆಯ್ತಿದೆ ನಾನೇ ಅಂತ ವೀಕ್ ಮೈಂಡ್ ಸೆಟ್ ಮಾಡ್ಕೊಬ್ಯಾಡಾ.
ಹ್ಮು
ನ ಮಾಡ್ಕೊಂಡಲ್ಲ ಅದೇ ತರ ಯಾಕಂದ್ರ ಅಂತ ಬಟ್ ನೀ ಏನೋ ಸ್ಟ್ರಾಂಗ್ ಆಗಿ ಕೊಂಡ ಅಂದ್ರ ರಿಯಲ್ ಮಾಡ್ಕೊಳಕೆ ಇದೆಲ್ಲ ಮ್ಯಾಟರ್ ಆಯ್ತದ.
ಹೌದ್ ಆ ಟೈಮಲ್ಲಿ ಹಂಗಿರ್ತಿನಿ.
ಆ ಟೈಮ್ನ ನೀ ನೋಡ್ಕೊಂಡ್ ಮಾಡೋದ್ ಕಲಿ ಅಂತ್ ಹೇಳ್ತಿರೋದು ಹಂಗ ಇರ್ತೀನಿ ಅಂತೆಲ್ಲ ಇರಬಾರ್ದು ಅಂತ
ಹೌದು ಅದಕ್ಕೆ ಒಂದ ಸ್ವಲ್ಪ ಶಾಂತಿಯಿಂದ ಧ್ಯಾನ ಮಾಡ್ಬೇಕು.
ಓಕೆ ಫಿಸಿಕಲಿ ಹೆಲ್ತ್ ಸರಿ ಇಲ್ವಾ ಓಕೆ ಅದು ಏನಾದರು ನೇಚರ ಆಗಿ ಹ್ಮು. ಮಾಡ್ಕೊಳ್ಳೋದು ಯಾರು ನಾವ್ ನಾವೇ.
ಹೌದು
ಎನ್ವಿರೊಂನ್ಮೆಂಟ್ ಇರ್ತದ ಏನೋ ಅಂದ್ ಆಯ್ತದ ನೋಡ್ಕೊಬೇಕ್ ಎಷ್ಟ ಆಗುತ್ತ ಅಂತ್ ಹೇ ಮೆಂಟಲಿ ಟೆನ್ಷನ್ ಅದು ನಿ ಬೇಕಾಗಿರ ವಿಷಯಕ್ಕೆ ತಗೊಂಡ್ರ ಓಕೆ ಬಟ್ ಇದ್ ಬ್ಯಾಡಾ ಅಂತ ಇಲ್ಲ ಬಟ್ ಇದ್ರಂದ ನಿಂಗ ಬೇರೆ ವಿಷಯಗಳ ಪ್ರಾಬ್ಲಮ್ ಆಗ್ಬಾರ್ದು.
ಬುಡು ಬುಡು ಇನ್ ಮೇಲೆ ಕಲ್ಕೊಳಣಾ ಬಿಡು
ಏನಾ
ಇನ್ ಮೇಲೆ ಅದೇ ಕಲ್ತ್ಕೋಳನ.
ಎಲ್ಲಾ ಕಲಿಬೇಕು ಎಲ್ಲ ನಮಗ್ ಬೇಕು ಮಾಡ್ಬೇಕು ಅಂದ್ರೆ ಎಲ್ಲ ಸ್ಟೇಪ್ ಇರ್ತಾವ ಒಂದ್ ಎಕ್ಸಾಂಪಲ್ ನೀ ಎಕ್ಸಾಂಪಲ್ ಕೊಡ್ತಿರೋದು ನೀ ಕೆ-ಎಸ್-ಎಸ್-ಎ ಫೈಲ್ ಆಯ್ತಿದಿ ಅನ್ಕೋ ಬಟ್ ಅದನ್ ನೀ ಪಾಸಿಟಿವ್ ತಗಳೊ ಮೈಂಡ್ಸೆಟ್ ಇರ್ಬೇಕು ನೆಸ್ಟ್ ಸತಿ ಕ್ಲಿಯರ್ ಮಾಡ್ಬೇಕು ಅಂದ್ರ.
ಹ್ಮು ಹೌದು.
ಆ ತರ ದೊಡ್ಡ್ ದೊಡ್ಡ್ ವಿಷಗಳೇ ನೀ ಪಾಸಿಟಿವ್ ಆಗಿ ತಗೋಬೇಕು ಈ ತರ ಸಿ ಸಣ್ಣ ವಿಷಯಗಳಿಗೆ ನೀನು ಸರಿಯಾಗಲ್ಲ ಫಿಸಿಕಲಿ ಇಲ್ಲ ಮೆಂಟಲಿ ಇಲ್ಲ ಹತ್ರ ಏನ್ ಮಾಡಾಕ್ ಆತದ. ಕಾಣ್ತಿರೊ ದೂರದ ಕನ್ಸಕ ನೀನೇ ಒಂದ್ ಸ್ವಲ್ಪ ನೆಗೆಟಿವ್ ಮಾಡ್ಕೊಂಡಂಗ್.
ಅದ್ನಿಟನೇ ಬಿಡೋದ ಒಂದ ಸ್ವಲ್ಪ ನನ್ ಮೊದ್ಲು ಮೈಂಡ್ ಸೆಟ್ ಹಂಗಿ ನೆಕ್ಸ್ಟ್ ಟ್ರೈ ಮಾಡೋಣ. ಒಂದ್ ಮೊದ್ಲು ಆ ಆ ತರದೊಂದ್ ಟಾರ್ಗೆಟೆ ಇರ್ಲಿಲ್ಲ ಓ ಇದ ಆಗ್ಲಿಲ್ಲ ಅಂದ್ರೆ ಅದ್ ಆ ಇವಾಗ್ ಅದೋ ಈಗ ಸ್ವಲ್ಪ ಕ್ಲಾರಿಟಿ ಬಂದ ಮೇಲೆ ಓಕೆ.
ಹ್ಮು
ಆ ತರ ಅನ್ಕಾಬೇಡಾ ಅಂತಾ.
ಹೌದು
ನೀನೇ ಸರಿ ಇಲ್ಲಾ ಅಂತ ನೀನೇ ತಿಂಕ್ ಮಾಡ್ಬ್ಯಾಡ ಇಲ್ಲ
ಹೌದು
ಹ್ಮು ನಾನು ಅಷ್ಟೇ. ನಾನ್ ಏನೇನ್ ನೀನ್ ಬ್ಲೇಮ್ ಮಾಡ್ತಿನಿ ಅಂದ್ರ ನೀ ಕರೆಕ್ಟ್ ಆಗಿದ್ದೀನಿ ಅಂತ ನಿಂಗ್ ಅನ್ಸಸ್ಬೇಕು. ಸರಿಯಾ
ನಾನೇ ಸ್ವಲ್ಪ ಓರಾಗಿ ಆಡ್ತೀನಿ.
ಇನ್ನೊಬ್ರು ಆಡ್ತಾರೆ. ಬೇರೆಯವರು ಹಂಗಂದ್ರು ಹಿಂಗಂದ್ರು ನಂಗ್ ಸರಿ ಇಲ್ಲ ಅಂತ ಅಂದ್ರು ನೀನ್ ಸರಿ ಇಲ್ಲಾ ಅಂತ ಅಂದ್ರು
ಏ ಯ ಯಾರು ಯಾರು ಹೇಳಲ್ಲ. ಅದು ಸೆಲ್ಫ್ ಡಿಸಿಷನ್.
ಎ
ಸ್ವಲ್ಪ್ ಇರ್ಬೇಕ್ಪಾ. ನಾ ಹಾಗೆ ಆಯ್ತೀನಿ ಬಿಡು ನಾನು ಮಾಡೇ ಮಾಡ್ತೀನಿ ಏನೋ ಒಂದ ಆಯ್ತು ಅಂತ ಹೇಳೋದು.
ಹ್ಮು ಆಯ್ತು ಆಯ್ತು ಆಯ್ತು ಸರ್ ನಾಳೆಯಿಂದ ನಿಮ್ಗೆ ನಿಮ್ ಜೊತೆ ಕ್ಲಾಸ್ಗ್ ಜಾಯಿನ್ ಆಗ್ತೀನಿ ಸ್ವಲ್ಪ ಅಮೌಂಟ್
ಆತರಾ ಇರೋದು ಪಾಸಿಟಿವ್ ಥಿಂಕ್ ಇರ್ಬೇಕು ನೆಗೆಟಿವ್ ಥಿಂಕ್ ಇದ್ರನ್ನ ಓವರ್ಕಮ್ ಮಾಡಕ್ ಟ್ರೈ ಮಾಡ್ಬೇಕು. ಹ್ಮು ಎರಡು ಜನ ಸೆಲ್ಫ್ ಸರಿ ಇಲ್ಲಾ ನಂಗ್ ಕಯಿಲೆ ಏನು ಆಗಲ್ಲ ನಾ ಏನು ಮಾಡಕ್ ಆಗಲ್ಲ ಅಂತ ಇದ್ರದ ಅಲ್ಲೇ ಇರ್ತದ ಮುಂದ ಮೂವ್ ಆಗಲ್ಲ ಇನ್ನು ಕೆಳಗಡೆ ಹೊರ್ತಾ ಹೋಯ್ತಿದೆ.
ಹ್ಮು ಸರಿ ಸರಿ ಆಯ್ತ ಆಯ್ತ ಆಯ್ತು.
ಏನಾಯ್ತು
ಸರಿ ಆಯ್ತು ಸರಿ ಇನ್ ನಾಳೆಕ್ ಮಾಡು.
ಇಲ್ಲ ಈಗ್ ಮಾಡ್ತೀನಿ.
ಈಗಾಗಲೇ ನನ್ ನಂಗ್ ವರ್ಕ್ ಅಯ್ತಿ ಈಗ. ಬು ಅಲ್ಲಿ ಅವಳಗ್ ಮಾಡ್ನನ್. ನನ್ನ ಫ್ರೆಂಡು ಮಾಡೋ ಏ ಪ್ಲೀಸ್ ಪ್ಲೀಸ್ ನಾಳೆನೆ ಪ್ಲೀಸ್.
ಸರಿ ಬುಡು.
ಹ್ಮು ನನ್ ಫ್ರೆಂಡುಗ್ ಮಾಡು ಈಗ್ ಆಗಲ್ಲಾ ನಾ ನೖ ನಾಳೆನೇ ಮೆಸೇಜ್ ಮಾಡ್ತೀನಿ ಬೈ.
ಹ್ಮ್ ಬೈ.